ಕ್ರ ಬೆಲ್ಟಾ
ತು ಕೈಸ ಮತಕ
ಏ ಏನು ನೀವ ಹೇಳ್ಬಟ್ರಿ ಸೌಕರ ಮಂದಿ
ನ ಹೆಣ್ಮಗ್ರೀ ಸಾಕಾರ ಗೋಡ್ರ ಮೇನ್ ನೀವ ಎಲ್ಲ
ನಮ್ದು ಏನಲ್ರಿ ನಿಮ್ದಿರಯ
ಅಲ್ಲಾ ಗೌಡ್ರ ಬಂದ್ರಿ ನೀವು ಎಲ್ಲಾ ಏನ್ ಮಾಡ್ತರಿಿ ನಮ್ಮ್ ಹತ್ರ ಕಿವ ನಿರ ಕ್ಲಾಸಿಕ್ ಕೇಳ್ತಾರ್ರೀ
ಎಲ್ಲ ಬಿಿಲ್ಲಂದ್ರ ನೀವು
ಹ್ಮ ಅಲ್ಲಂಗ ಗೋಡೆ ದಿವ್ಸರ್ರಿ ನೀವು
ಹ ವಿಲಯನಗರ್
ಹ ನೀ ಅಮ್ಮ ಅಮ್ಮಗಾರಿಂದ ನೀ ಎಲ್ಲ ಮಮ್ಮಕ್ಕಳ ರೀ ಎಲ್ಲ
ಹ್ಮ್
ನಲ್ಲ ಅಮ್ಮ ನಿ ನಮ್ಮಕ್ಕಳ ಇದ್ರ ನಿ ಎಲ್ಲ
ಹಾ
ಹ್ಮ್ ಯಾವದಲ್ರಿೀ
ನೀವು ಕೋಟಿವಸ ಹ್ಮ್ ನೀವು ಅಂಬನಿ ಲ್ಲ
ಹ್ಮ್ ಎಲ್ಲ ಬಿಳಗ ಮಕ್ಕಳ್ರಿ ಎಲ್ಲ ನೀವ ಎಲ್ಲ
ನಮಲ್ಲ ತಿಲಾರದ ಬದ
ಎಲ್ಲ ಎಲ್ಲಾ ಪಿಲ್ಲರ್ದಾಗ ಹಾಕ್ತರ್ರಿ ನೀವ್ ಎಲ್ಲಾ ಮುಚ್ಚಿ
ಹ್ಮ್ ಮತ್ ನಿಮಂದ ಬೇಕ ನೋಡ್ರ ಅವ
ಏನ್ ಏನ್ ಬಡ್ರಿ ಎಲ್ಲಾ
ಪೈಸಿ ಬೇಕಂದ್ರೆ ಕೊಡ್ತೇವಿ
ಹತಾರೆ ಏನ್ ಮಾಡ್ತಾರ ಎಲ್ಲಾಸ್ಪಾರ್ ಮಾಡ್ತಾರ
ಹ್ಮ ಇದಕ್ ಕಳಸ್ತ್ರ ನಮ್ ಜಟ್ಟಿ
ಹೌದ್ರೀ ನಿಮ ಜ ಏನ್್ರೀ ನಿಮ್ ಜಟ್ಟ ಕಸ್ರ ಜಟ್ಟಿಗೆ
ಜಟ್ಟ ಬಾಡಿಗಯರದು ಶಂಗ ತುಂಬಾಕ
ನಮಗೂ ಒಂದ ದಿವ್ಸ ರೀ ನಮ್ಮ ಊರಾಗ ಒಂದ್ ದಿವ್ಸ ಅವ ರೀ ಕಳ್ಸ್ ರಿ ಬಾಡಿಗೆ ಮಾರಿ
ಎಡನೂರು ಕೋಟೇ ಎಡನೂರು ಲಕ್ಷ. ಎಡನೂರ ಲಕ್ಷ ಕೋಟಿ ಆತ ನೋಡ್ರಿ.
ಹೌದ್ರೆ
ಹ್ಮ್ ಏನಾವ್ರಿ ನಿಂಬು
ನಮ್ಮೂ ಗೊದ್ಯಾಗ್ ನೋಡ್ರಿ ಗೋಧಿ
ಹಾ
ಗೋದಿ ಗೋದ್ಯಾಗ್ ನೋಡ್ರಿ ಗೋದಿ ಗೋದಿ ಕಳಸ ಅಂದ್ರ ಹ್ಮ್
ಹ್ಮ್ ಮತ್ತ ಹೆಂಗ್ರಿ.
ಹ ಕಳಸ್ರಿ ನಿಮ್ ಜೊಟ್ಟಿಗಿ ಸಂಜಿಕ ಕಳ್ಸ್ರಿ ಈಕಡೆ
ನಾವು ಬಾಡಿ ಕಳಸವ್ರಿ ಅ ಸಂಗ ತುಂಬಾಕ್ ನೋಡಣ್ರಿ ನೆಕ್ಸ್ಟ್ ಗೋಧಿ ತುಂಬಾ ಕಳಸ ತಿರ ಅವಾಗ ನೋಡಬೇಕ ಕಳ್ಸ್ರನ ಬರ್ರಿ ಏನ್ ಬೆಳದರ ಹೊಲ್ದಾಗ.
ನಮ್ದು ಪುಂಡಿಪಲ್ಲೇ ತುಂಬುತ್ತಿವ್ರಿ ನಾವ್.
ಪುಂಡಿಪಲ್ಲೆ ಮತ್ತ
ಕಮಿಷನ್ದ ಏನ ಇಲ್ರಿ ಎಲ್ಲಾ ಕಂಪ್ನಿ ಕಟ್ಕೊಂತನೇ ಇದೆ
ಕಟ್ಕೋತಾ ಇದೆ ಹ್ಮ್ ಹ್ಮ್ ಬ್ಯಾರೆ ಏನ್ ಬೆಳದಿಲ್ಲ.
ಏನನ್ರಿ ಎಲ್ಲ ಕಟ್ಟಿಗಿ ಕುಂತ ನೀವ್ ಎಲ್ಲಾ ಏನ್
ಕರಿಬೇವು, ಕೊತ್ತಂಬರ್ರಿ ಗಿತ್ತಂಬ್ರಿ.
ಏನ ಎಲ್ಲಾ ಹರ್ದ ಹಣ್ಣ್ಯಾಡ ಆಗೇದ್ರಿ ಇನ್ನೆಲ್ಲಿ ಕೊತಂಬ್ರಿ ಫತಂಬ್ರಿ.
ಹ ಅಲ್ಲ ಅದ ಫಿಲ್ಲ ಅಪ್ಗಿ ಹಾಕಿಬಿಡ್ರಿ
ಹ್ಮ್
ನೀ ಏನ್ ಬರಬ್ಯಾಡ್ರಿ ಜಟ್ನಯಾಗ ಕಳ್ಸಿರ ಅಂದ್ರ್ ರಿ ಎಲ್ಲಿಗ್ ಹೋಗ್ಬೇಕ ರಿ ಜಟ್ನ್ಯಾಗ
ಆಲುಗಡ್ಡಿ ಬೆಳದ್ವಿ ಬದ್ನಿಕಾಯಿ ಬೆಳದ್ವ ಬೇಕೇನ್ ನಿಮಗೊಂದ ಲೋಡ್
ಹ್ಮ್ ರೀ ಮತ್ ಫೈನಾನ್ಸ್ ಫೈನಾನ್ಸ್ ಬಿಸ್ಸಿನೆಸ್ಸ್ ಹೆಂಗ ನಡದೂದ್ರೀ
ಏನಿಲ್ಲ ನೋಡರಿ ಅದಕ್ಕ ನಿಮ್ನ ಜಟ್ ಕಳಸ್ತದ ಬಾಡಿಗೆ ನೀವೊಂದ ಎರಡ್ ಲಕ್ಷ ಕೊಡ್ತಿರ ಅಂತ ಮಾಡಿವ
ಏನ ಏಕ್ ಲಾಕ್ ರಿ ಇಲ್ಲಿ ಏನ್ ಆಗ್ತದ
ಹ್ಮ್
ಹಾ ಹಾ ಕೊಳ್ಳಿಗಿ ಬಿಳ್ಳಬ್ಯಾಡ್ರಿ ನಮ್ದಲ್ಲ.
ಹ್ಮ್
ಹ್ಮ್
ರೋಕ್ ಕಲಸ್ಟಿರಿ ಅಂತ ಮಾಡಿವಿ ನೀವ ಏನ್ ಕಳ್ಸ ವಾರಿ. ಹ್ಮ
ಹ್ಮ್ ಹ್ಮ್
ಇಲ್ಲಾ ರಿ ಸರ್.
ಬುಲ್ಲೆಟ್ ಟ್ರೈನ್ ಕಳ್ಸ್ತೀನ್ ತಗೋರಿ ಇಲ್ಲಾದ್ರ.
ಹ್ಮ್ ರಿ ಇಲ್ರಿ ಒಂದೇ ಭಾರತ್ ಕಳಸ್ರಿ.
ಒ ಅದ್ರಿ ಅದ ಆದ್ರ ಸೆಟ್ ಆಗಲ್ರಿ. ಜಪನಿಸ್ ಮೋಡಲ್ ಕಲಾಸ್ತಿವಿ ಜಪನಿಸ್ ಮೋಡಲ್
ಹ್ಮ್ ಹ್ಮ.
ಜಾಪನೀಸ್ ಕಲ್ಸಟೆವ್ ಅಂತ ನಾವು
ಪಾದಯಾತ್ರೆ ಮಾಡ್ಬಿಡ್ರಿ
ಇಲ್ರಿ ನಿಂಬ ನಿಂದ್ಲಾರನ ಶಂಬಾರ ಹೊೂಡಿದವಕ್ಕ
ಹೂ
ಹ್ಮ್
ಹ್ಮ
ಏನ ಕೊಟ್ ಕೊಟ್ಯ ಏನು ರೈಡ್ ಮಾಡ್ದ ಮಾಡ್ತಾರ ರೈಡ್ ಮಾಡ್ದ ಮಾಡ್ತಾರ ನೆಕ್ಸ್ಟ ಇದ ತೊಗೊಬೆಕ್ ಅಂತ ಮಾಡಿನ ನೋಡ್ರಿ ಹಯಾ ಬೂಜ ಹಯ ಬೂಜ ತೊಗೊಬೆಕ್ ಅಂತ ಮಾಡಿನ ಎಕ್ಸ್ ಎಲ್ ಲಂಟ್ರಡ್ ಅಯಬೂಜಾ ಹೆಂಗ್ ನಿಂಬಲ್ಲಿ ಎಲ್ಲ ಸಿಕ್ತಡ್ರಿ ನಂಬಲ್ಲಿ ಸಿ
ಏ ನಮ ಬಲ್ಲಿ ಹುಡಕಿ ಆಡಿದರು ಸಿಗಲರಿ
ಬಾಳ ಡಿಮಾಂಡ್ ನಾಡದುದ್ರಿ ಅವ್ಕೂರುದು
ಹ್ಮ್
ಹ್ಮ್
ಹೂ ತೊಗೊರಿ ಮತ್ತ ರೋಕ್ ಇದಿನಾಗ ಇದ್ರ
ಏನ್ಲ್ರಿ ಹೆಂಗ ನೀವು ಅಯ ಬ ಕೊಡಸ್ ಬಂದ್ರ ತೋತತಿವಿ ನಾವು ಎಕ್ಸ್ ಎಲ್ಂಡ್ರಡ್
ಏನ್ ತೊಗೊಂಡ್ರಿ ನೀ ನೀ ನಿಮ್ಗೆ ಬಿಟ್ಟವ್ರಿ ಎಲ್ಲಾ
ಏ ಇಲ್ಲರಿ ನೀವು ಅದ
ಹಯ ಬುಜನು ಬಿಟೀವ್ರಿ ಎಲ್ಲ ಅದುದೇ ಬಿಟ್ಟಿರು
ನಿವ್ತಿಗೊಂಡೂರು ನಾವ್ ತೊಗೊಂಡು ಹಾಂಗ್
ಏನ್ ಮಾಡಿದ್ರಿ ಎಲ್ಲಾ ಬಿಟ್ಟೀ್ವ ನೋಡ್ರಿ ನಿಮ್ದಲಿ ಎಲ್ಲ ಎಬ್ ಜನ ಬಿಟಿವಿ ಎಲ್ಲಾ ಬಿಟಿವಿ ನೀವೇ ತೊಗೊರಿ ಎಲ್ಲಾ
ಮಲ್ಲ ಪು ಪುಂಡ ಪಲ್ಲಿ ಮಾಡಾರತುದು ಪುಂಡ ಪಲ್ಲಿ
ಹ್ಮ
ಕುಂದಿಪಂದ ಸರುಣಾವ
ಹೌದ್ರೀ ನಾವ್ ಕೊತ್ತಂಬರಿ ತಕೊಂಬಿ
ರತ್ ಕಕ ರತ್ ಹ
ಹಾ ರೀ
ಹ್ಮ್
ಹ್ಮ್ ನಾವವು ಬೆಳೆದ ನೋಡ್ರಿ ಬದ್ಕ್ಕೆಳ ಒಂದ ಎರಡ್ ಲೋಡ್ ಈಗ ಕೊಳಸ ಉಕೊಂಡ್ ಮಾಡಿ ನಿಮನ್ ಬೇಕ ಒಂದ್ ಲೋಡ್
ಹಟ್ಟನ ಕೊಸ್ತನರಂದಲ್ಲ
ಕಸ ನೋಣ ಕಸು ಕಸ
ಒ್ಣ ಹಗೆ ಗುಣತ ಕಳ್ಸಂದ್ರಿ ಏ ನಂಗೆ ಏನ್ ಪ್ಯಾಕ್ ಮಾಡಕ್ ಕಳ್ಸಂದ್ರಿ
ಹಸ ರಬೂದಾ
ಹ ಎಲ್ಲ ಎಲ್ಲಿ ಆತ ಎಲ್ಲ ಹತ್ರ್ರ ಸಾ ಸಾಕು
ಹ್ಮ ಸ್ಟಾಕ್ ಇಲ್ಲ ಹಾಕೊಂಡ್ ಮಾಡಿ ಇದ್ರೆ ಹಾಕಕೊಂಡ್ ಮಾಡಿ ಅಂಬಾನಿ ಮನಾಗ
ಡ ನೀ ರೀ ಅಮ್ಮನಮ್ಮನ
ಆ
ರ ಅಂಬನ ಮ ನೀ
ಅದ ಒಂದು ನೂರು ರೂಪಾಯ ಮುಗುದ ನೂರುೂಪಾಯ ನೂರು ರೂಪಾಯಿ
ಹ ಹ ನೋಡ್ರಿ ನಮಗಂದ್ರ ಕಷ್ಟ ಆಗ್ಯದ್ರ
ಹ್ಮ್ ನೋಡ
ಕಸ್ಮಲ್ ನೋಡ್ರಿ ಯಾವ್ರಿ
ಮಿಯಕ್ ಮನಿ ಮಿಯಕ್ ಮನಿ ಮೋಡ ಮಿಯಕ್ ಮನಿ
ಲ್ ಎಕ್ಕ ಮನಿ ಅಕ್ಕನ್ ಮನಿ ಒಡೆವತೂರು ನಾವೆಲ್ಲಾ ಹ್ಮ ಒಂಜೋಡ ವತರ ನಾ ಎಲ್ಲ
ಅದೇದ್ರ ಸಾಕತ್ರ ನಿಮಗೆ ಅಲ್ಲೇ ಏಟಗತ್ರಿ
ನೀವ ನೀನ್ ನೀವೇ ನೋಡ್ರಿ ನಿನ್ೊಂದು ಔಟ್ ಸೈಡ್
ನಿಮಗೆ
ಇಲ್ಲ ಎಲ್ರಿ ಅವತ್ತ ನೋಡ್ರಿ ಇನ್ನೊಂದ ನಿಮ ನೋಡ್ರಿ ಔಟ್ ಸೈಡ
ನಿಮ್ ನೋಡ್ಬರ
ನನ ಎಷ್ಟ ಎಷ್ಟ್ರ ನೋಡ್ರಿ ನೀವ
ಹ್ಮ್ ನೋಡಪ್ಕಂದ್ ಮಾಡ ನಿಮ್ಗೆ ಆ
ಅ ನೀವೇನ್ ನೋಡ್ರಿ ಇನ್ನೊಂದ್ ಎಷ್ಟ ರೇಟ್ಗಾರಿೀ
ಇಲ್ಲ ನಿಮಗೆ
ನಿಮಗೆ ಸ ನಾವ್ಲ್ಲಾ ಪುಂಡಿ ಪಲ್ಲಿಯ ಮಾರಿ
ನಾವವು ಮಾರ ನೀವು ಕೊತ್ತಂಬರು ಮಾರ
ದಯ ನಾ ಎಲ್ಲ ಪಂಡಿತ್ತಲ್ಲ ಮಾಡರಾಾರ ವಲ್ಲ ಪಂಡಿತ್ತಲ್ಲ
ಬಜಿಕ ಮಾರ
ಅದೀ ಏನ್ ಏನ್ ನಡದ್ರಿ ಮದನಕಾಯಿ
ಲಖ ಮಾಡಾರದ ಲಖ ವೀಸ ಹಜಾರ ದೊನ್ ಹಜಾರ ತೀನ್ ಹಜಾರ್
ಬೂನ್ರ
ಹ್ಮ್ ಹನ್ ಬೇ
ಏ ನಮ್ದಲ್ಲಾ ನಾ ಎಲ್ಲಾ ಇರ್ದದ್ರಿ ನಮ್ದಲ್ಲಾ ಹತ್ತು ಪೈಸಕ್ ತಗಲಕಯ್ತಾರ ಹತ್ತು ಪೈಸೆ ಹತ್ತು ಪೈಸೆ ಕೊಲಾಕತ್ತಾರೀ ನಮಗ್ ಕುಲ್ಪಲ್
ಏ ನಮ್ದು ನಮ್ದು ನಂಗೆ ಬ
ಅದು ಅಮ್ಮನಿದ ಅದ ಅಲ್ರರಿ ಪುಂಡ್ಯ ಪ ಕೊತ್ತಂಬರಿ ಅದಕಲ್ ರೇಟ್ ಜಾಸ್ತಿ ಇರ್ತರಿ ಅದ
ಹ ಇಲ್ಲ ಇಲ್ಲ ಹಾಗ
ಎಲ್ಲ ಎಲ್ಲಾರ ಜಾಸ್ತಿ ಆದ್ರತ
ಬದಕ್ಕೆ ಬೇರವ್ರ ಕೇಳ ನೋಕತ ಸೌತ್ ಕ ಬೆಳಕ್ ಕುಂಂತವಿ ಮತ್ತೆ ಈ ನೆಕ್ಸ್ಟ್
ಎಲ್ಲ ನಾನ್ ಗೆ್ದು ಗೆಜ್ರೆ ಹತ್ ಕಂದ ಮಾಡ್ರ ಗೆಜ್ರೆ
ಬರಿಯ
ಜ ಗಜ್ರಿ ಗಜ್ರಿ ಬೇಕ್ ಅಂದ ಮಾಡ್ರಿ ಉದ್ದದ್ದ ಉದದ್ದಕ್ಕ್ರೀ ಹ
ಹಾ ಬೆೇಳಸ ಬೆಳ ಒಳ್ಳೆದ
ಎಲ್ಲ ನಿಮ್ಮ ನಿಮ್ಮಂತ ಆಶೀರ್ವಾದ ರ್ರಲ್ಲಿ
ಹ್ಮ್ ಹ್ಮ್
ಹನ್ರಿ ನೀನ್ೇನ್ ಸೋಸ ಆಗ್ಬೇಕನ್ ಮಾಡಡ್ರಿ
ಯ ಯ ಹೌ
ಹೌದಾ ಮ ಸೌ ಯಾಕ್ರೆ
ಹಾ
ತ್ತ ಅಏನ್್ರ ಮತ್ತ ಹೆಂಗ ಜತ್ತ ಬಾಡಿ ಹೋಳದ್ರ ಶಂಗಾ ತುಂಬ್ಲಕ್ಕ
ಇಕೆ ನ ನೀ ಗಜ ಮಾಡ
ಹ್ಮ ಅಂದರಿ ಬಾಡಿ ಕಳಸ್ರಿ ಜಟ್ನಿಲ್ಲೇ ಬರ್ಲ್ರರಿ ಎಲ್ಲಾ ಬೀಳ್ಬದ ಮಳೆ ಕಳ ತಂಗರ
ಹಲೋ ಕಳ್ತರ ಕಳಸದಂದ್ರಗಳು ಬರ್ತ ಹ